ಹೇಗಿದೀಯಾ
ಚೆನ್ನಾಗಿರ್ತ್ತೇನೆ ನೀಗ
ಹ ಚೆನ್ನಾಗೀ
ಏನ್ ಮಾಡುತ್ತಿದ್ದೀರಿ
ಲ್ಲ ಸುಮ್ಮನೆ ಹಾಗೆ ಕುಳಿತಿದ್ದೆ
ಹೌದಾ
ಹ್ಮ್ ನೀನ್ ಹೇಗಿದ್ದಯಾ
ಇದೆ ಎಲ್ಲವ
ಹಾ ಚ ಬೆಳಗ್ಗೆಯಿಂದ ತುಂಬಾ ಬಿಸಿಲು ಜಾಸ್ತಿ ಇದೆ ಹೊರಗಡೆ ಹೋಗೋದಕ್ಕೂ ಆಗ್ತಿಲ್ಲ
ಹೌದೌದು ಸರಿ ಹೇಳಿದೆ ಇಂದು ಕಾಲೇಜಿಗೆ ಹೋಗಿದ್ದೀಯಾ
ಹಾ ಹೌದು ಹೋಗಿದ್ದೆ ಇವತ್ತು ಎರಡ ಪಾಠಗಳನ್ನು ಮಾಡಿದರು ಅದನ್ನು ಮುಗಿಸಿಕೊಂಡು ವಿದ್ಯಾ ವಸತಿ ನಿಲಯಕ್ಕೆ ಬಂದೆ
ಹಾಗೆ ಅಂದರೆ ಬೇಗ ಹೋಗಿದ್ದೀಯಾ ಇಂದು
ಹ್ಮ್
ಹಾಗಾದ್ರೆ ಬೇಗ ಬಂದಿದ್ಯಾ ಇವತ್ತು ಅಗತ್ತಿನಿ ಎಲ್ಲಕ ಅಂದ್ರೆ
ಎರಡೇ ಪಾಸಗಡೆ ಇದ್ದಿದ್ದಿ ಇವತ್ತು
ಹ್ಮ್
ಆದ್ದರಿಂದ ಬೇಗ ಬಂದೆ
ಹ್ಮ್ ಪರೀಕ್ಷೆಗಳು ಹತ್ತಿರ ಬರುತ್ತಿದೆ ಹದ ಇದು ಹೇಗೆ ನಡೆಯುತ್ತಿದೆ
ಹಾ ಅಭ್ಯಾಸ ಮಾಡುತ್ತಿದ್ದೇನೆ
ಹ್ಮ್ ಸತ್ಯ ಹೇಳ್ಬೇಕಂದ್ರೆ ಇನ್ನೂ ಸರಿಯಾಗಿ ಶುರು ಮಾಡಿಲ್ಲ
ಏನು
ನೀನು ಓದೋದಕ್ಕೆ
ಹಾ ಇಲ್ಲ ಇಲ್ಲ ಮೊನ್ನೆ ಮಾತ್ರ ಆತರ ನೋಡ್ದ ಮತ್ತೆ ಮತ್ತೆ ಎರಡು ದಿನ ಕೆಲ್ಸ ಇತ್ತು ಹೊರಗಡೆ ಹೋಗಿದ್ದೆ ಎರಡು ದಿನ ಏನು ಓದರ್ಲಿಲ್ಲ ಹ್ಮ ಇವತ್ತು
ಅಯ್ಯೋ ಈಗಲೇ ಶುರು ಮಾಡು ಓದುದಕ್ಕೆ ಕೊನೆಯ ಕ್ಷಣಗಳಲ್ಲಿ ಓದುವುದು ಕಷ್ಟ ಆಗುತ್ತದೆ
ಹೌದು ತುಂಬಾನೇ ಕಷ್ಟ ಆಗುತ್ತದೆ ಆದ್ರೆ ಏನ್ ಮಾಡೋದು ಹ ಮ
ನೀನು ದೂರವಾಣಿಯನ್ನು ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡ
ಇಲ್ಲ ಇಲ್ಲ ಅಷ್ಟು ದೂರವಾಣಿ ಏನ್ ನೋಡೋದಿಲ್ಲ ಹ
ನಾನು ದಿನಕ್ಕೆ ಕೆಲ ಹಲವಾರು ಬಾರಿ ನೋಡುತ್ತೇನೆ ಹಾಗಾಗಿ ನಿನಗೂ ಹೇಳುತ್ತಿದ್ದೇನೆ
ಹ್ಮ್ ನಾನು ಅಷ್ಟು ನೋಡ್ ಇಲ್ಲ ನೋಡಿದೆ ಒಂದು ತಾಸು ಇಲ್ಲ ಎರಡು ತಾಸು ಅಷ್ಟೇ
ಅಗುವದ
ಹ್ಮ್
ಹೌದೇ ಒಳ್ಳೆ ಅಭ್ಯಾಸ ಅದು ನಾನು ಅದನ್ನು ಪ್ರಯತ್ನಿಸುತ್ತೇನೆ
ಹ್ಮ್ ಹಾಗಾದ್ರೆ ನದು ಮ ಮನೆಗೆ ಮನೆಗೆಲ್ಲ ವಸತಿ ನಿಲಯಕ್ ಆಗಲೇ ಬಂದೆ ನಾನು ಕೂಡ ಮಧ್ಯಾಹ್ನದ ವೇಳೆ ಅನ್ಸುತ್ತೆ
ನೀವು ಬೇರೆ ಬೇರೆ ನೀವು ಬೇರೆ ಬೇರೆ ಓದುತ್ತಿದ್ದೀರಿ ಕ್ರಮವಾಗಿ ಹೇಳುತ್ತಿಲ್ಲ
ಇಲ್ಲ ಪರವಾಗಿಲ್ಲ ಯಾವ್ದಾದ್ರೆ ಏನು ಮಾತಾಡೋದಕ್ಕೆ ಹೇಳಿ
ಹ್ಮ್ ನಿನ್ನ ಹವ್ಯಾಸಗಳು ಏನು
ನನ್ನ ಹವ್ಯಾಸಗಳು ನಿಜ ಹೇಳ್ಬೇಕಂದ್ರೆ ಒಂದು ಯಾವುದಾದರೂ ಒಂದು ದೂರವಾಣಿಯಲ್ಲಿ ಚಿತ್ರವನ್ನು ನೋ ಹ ಚಲರ್ ಮ ಚಿತ್ರವನ್ನು ನೋಡ ಶುರು ಮಾಡಿದ್ರೆ ಒಂದು ಗಂಟೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗೆ
ಹ್ಮ್
ಹ್ಮ್ ಮಾಡದು
ಮತ್ತೆ ನನಗೆ ಕೇಳುದಿಲ್ಲವೇ
ಏನಂತ ಹೌದು ನೀನು ನಿನಗೆ ಯಾವ್ಯಾವ ಹವ್ಯಾಸಗಳಿದೆ ಅದ್ರಲ್ಲೂ ನಿನಗೆ ಏನು ಇದರ ಬಗ್ಗೆಪ್ಪಾ ಕ್ರಿಕೆಟ್ ಬಗ್ಗೆ ತುಂಬಾ ಆಸಕ್ತಿ ಇದೆ ಅಂತ ಅನ್ಸುತ್ತೆ
ಹೌದು ನನ್ನ ಒಂದು ಪ್ರಿಯವಾದ ಕ್ರಿಕೆಟರ್ ಬಂದು ಆಟಗಾರ ಬಂದು ವಿರಾಟ್ ಕೊಹ್ಲಿ
ಹ್ಮ್ ನನಗೆ ಭಾರತೀಯ ತಂಡ ತುಂಬಾ ಇಷ್ಟ ವಿಶೇಷವಾಗಿ ದೊಡ್ಡ ಪಂದ್ಯಗಳನ್ನು ನೋಡಲು ಇನ್ನು ಇಷ್ಟ ಆಗ್ತದೆ
ನನಗೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯವನ್ನು ನೋಡಲು ತುಂಬಾ ಆಸಕ್ತಿ ಇರುತ್ತದೆ
ಹ್ಮ್ ಹಾಗೆಯೇ ಇದು ರಾಜ್ಯಗಳ ನಡುವೆ ಅಂತ ಬಂದರೆ ಬೆಂಗಳೂರು ತಂಡವನ್ನು ನೋಡುವುದು ತುಂಬ ತುಂಬಾ ಇಷ್ಟ ಆಗುತ್ತೆ
ಹೌದು ನಾನು ಆ ಒಂದು ತಂಡಕ್ಕೆ ನನ್ನ ಒಂದು
ಅಭಿಮಾನಿ ನೀನು
ಹಾ ಆ ಒಂದು ತಂಡಕ್ಕೆ ಅಭಿಮಾನಿ ಪ್ರೋತ್ಸಾಹ ನೀಡುತ್ತೇನೆ ಆ ಒಂದು ತಂಡಕ್ಕೆ
ಹಾ ಅದೇ ಹಾಗೇನೆ ನಾವು ನೋಡುವಾಗ ಪಂದ್ಯದ ನಡುವೆ ಸ್ನೇಹಿತರ ಜೊತೆ ನೋಡಿದ್ರೆ ಇನ್ನುೂ ತುಂಬಾ ಮಜಾಾನ ಬರುತ್ತೆ ಹೌದು ಹಾ
ನಮ್ಮ ನಮ್ಮ ಗೆಳತಿಯರಲ್ಲಿ ಯಾರ ಬೇರೆ ತಂಡಕ್ಕೆ ಪ್ರೋತ್ಸಾಹ ನೀಡುವವರು ಇರಬೇಕು ಾಗಿತ್ತು ಅವರನ್ನು ತುಂಬಾ ಚೆನ್ನಾಗಿ ಅವರು
ುಂಬ ಮಜಾ ಬರ್ತಿತ್ತು ಚೆನ್ನಾಗ್ ಉರ್ಸ್ಬೋದಿತ್ತು
ಉಸ್ಬೋದಾಗಿತ್ತು
ಹ್ಮ್ ಮತ್ತೆ
ನೀಡಬೇಕು
ಮಾಡ
ಇತ್ತೀಚೆಗೆ ನೀನು ಯಾವ ಚಲನಚಿತ್ರವನ್ನು ನೋಡಿದೆ
ಕಳೆದ ವಾರ ಒಂದು ಕಾಮಿಡಿ ಸಿನಿಮಾ ನೋಡಿದೆ
ಹ್ಮ್
ಅಷ್ಟೆ ಅಷ್ಟ್ ಬಿಟ್ರೆ ಇನ್ಯಾವ್ದ ಮೊನ್ನೆ ಇನ್ನುೂ ಒಂದ ಯ ಚಲನ ಚಿತ್ರ ಬಂದಿದೆ ಅದು ಇನ್ನು ನೋಡಿಲ್ಲ
ಹೌದೇ ನಾನು ಮೊನ್ನೆ ಒಂದು ಬೇರೆ ಭಾಷೆಯ ಒಂದು ಚಲನ ಚಿತ್ರವನ್ನು ನೋಡಿದೆ ಮಾ ಇಂತಿ ಬಂಗಾರಂ ಎಂದು ಆ ಚಲನಚಿತ್ರದ ಹೆಸರು
ಹಾ ನಾ ಅದನ್ನೇ ನೋಡಬೇಕು
ಹೌದೇ ನೋಡಿ ಚೆನ್ನಾಗಿದೆ ಮೂವಿ ಆ ಒಂದು ಹೆಣ್ಣು ಮಗು ಹೇಗೆ ಹೋರಾಡುತ್ತಾಳೆ ಎಂದು ಗೊತ್ತಾಗುತ್ತದೆ ಹಾಸ್ಯಕರವಾಗಿ ಇದೆ ಒಂದು ಸ್ವಲ್ಪ ಡಿಶಿಮ್ ಡಿಶಮೂ ಇದೆ ಚೆನ್ನಾಗಿದೆ ಅದ್ರಲ್ಲಿ
ತೋಡ ಇದಯಾ
ಹೌದು ಗುದ್ದಾಡೋದೆಲ್ಲಾ ಇದೆ ಆ ಗುದ್ದಾಡೋ ಅಹ ಒಂದು ಏನಂತಾರೆ?
ಆದ್ರೂ ಕೂಡ ನಮಗೆ. ಕಾಮಿಡಿ ಸಿನಿಮಾಗಳನ್ನ್ ನೋಡಿದ್ರೆ ಮನಸ್ಸು ಒಂದ್ ಸ್ವಲ್ಪ ಹಗ್ಗುರವಾಗ ಇರುತ್ತೆ ಅಂತ ಅನ್ಸುತ್ತೆ ಅಲ್ವಾ.
ಹ್ಮ ಹೌದು ಎಲ್ಲ ಒಂದು ಸ್ವಲ್ಪ ನೋವನ್ನು ಮರಿಯುತ್ತೇವೆ ಗಮನ ಎಲ್ಲ ಈಗ ಏನೋ ಬೇಜಾರಿನಲ್ಲಿದ್ದರೂ ಆ ತರದ ಒಂದು ಚಲನಚಿತ್ರಗಳನ್ನು ನೋಡಿ ದರೆ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ಸಮಾಧಾನವಾಗುತ್ತದೆ.
ಹ್ಮ್ ನಿನ್ ಕನ್ಸು ಏನಿತ್ತು.
ಯಾವ ತರ ಅಂದ್ರೆ ನನಗೆ ತುಂಬಾ ಕನಸುಗಳು ಉಂಟು ಚಿಕ್ಕ ಚಿಕ್ಕ ಕನಸುಗಳೂ ಉಂಟು ದೊಡ್ಡ ದೊಡ್ಡ ಕನಸುಗಳೂ ಉಂಟು.
ದೊಡ್ಡ ಕನಸು ಹೇಳಿ ಕೇಳೋಣ.
ಹ್ಮ ದೊಡ್ಡ ಕನಸು ಏನೆಂದರೆ ನಾನು ಚೆನ್ನಾಗಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿ ನನ್ನ ಮನೆಯನ್ನು ನಾನೇ ನಡೆಸಬೇಕು ನಮ್ಮ ಅ ಪ್ಪ ಅಮ್ಮ ಅಜ್ಜ ತಾತಾ ತಂಗಿ ಎಲ್ಲರನ್ನೂ ನಾನೇ ನೋಡಿಕೊಳ್ಳಬೇಕು. ನನ್ನ ತಂಗಿಯ ಓದುವನ್ನು ನಾನೇ ನೋಡಿಕೊಳ್ಳಬೇಕು. ಇದೇ ತರ ಇದೆ ಇನ್ನೂ ದೊಡ್ಡ ದೊಡ್ಡ ಕನಸುಗಳು.
ಇನು ದೇಶ ವಿದೇಶಗಳಿಗೆ ಪ್ರವಾಸ ಹೋಗ್ಬೇಕು. ಕು ಅಂತ ಯಾವಾಗಾದ್ರೂ ಯೋಚನೆ ಬರುತ್ತಾ?
ಹ ಹಾ ಬರುತ್ತದೆ ಒಳ್ಳೆ ಒಳ್ಳೆ ಜಾಗವನ್ನು ದೂರವಾಣಿಯಲ್ಲಿ ನೋಡಿದಾಗ. ಅನಿಸುತ್ತದೆ ನನಗೂ ನನಗೆ ನನ್ನ ತಾಯಿಯನ್ನು ನಮ್ಮ ಒಂದು ಕುಟುಂಬವನ್ನು ಹ್ಮ ಮಂತ್ರಾಲಯಕ್ಕೆ ಮತ್ತೆ ತಿರುಪತಿಗೆ ಕರೆದುಕೊಂಡು ಹೋಗಬೇಕು ಎಂಬ ಒಂದು ಆಸೆ ಇದೆ. ಅದು ಯಾವಾಗ ನೆರವೇರುತ್ತದೆ ಗೊತ್ತಿಲ್ಲ.
ಹ ಅಂದ್ರೆ ಈಗ ದೇಶ ವಿದೇಶಗಳಿಗೆ ಅಂತ ಅಂದ್ರೆ ಯಾವ ಸ್ಥಳಕ್ಕ್ ಕೆ ನೀನ್ ಮೊದಲು ಹೋಗ್ಬೇಕು ಅಂತ ಅನ್ಕತೀಯಾ?
ಮೊದಲು ನಾನೂ ಆ ತರ ಏನು ಅಂದಕೊಂಡಲಿಲ್ಲ ನನಗೆ ಕೆಲವೊಂದು ನೋಡಿದರೆ ಅನಿಸುತ್ತದೆ ಅದೂ ಕನ್ನಡ ಅಮೇರಿಕಾ
ಹೌ
ಮತ್ತೆ ಇನ್ನು ಬೇರೆ ಬೇರೆ ಇದೆ ನನಗೆ ಆದರೂ ಅದರ ಆಂಗ್ಲ ಭಾಷೆಯಲ್ಲಿ ಗೊತ್ತು ಅದರ ಹೆಸರುಗಳು. ಕನ್ನಡದಲ್ಲಿ ಇದೆ ಅಂತ ಗೊತ್ತಿಲ್ಲ್ ಮತ್ತೆ ನನಗೆ ಕೇದಾರನಾಥ್ ಗೊತ್ತೇ ನಿಮಗೆ?
ಹಾ ಹಾ ಗೊತ್ತು ಗೊತ್ತು.
ಅಲ್ಲಿ ಹೋಗಬೇಕು ಎಂದು ಆಸೆ.
ಹ್ಮ್
ಅದು ಆರು ತಿಂಗಳು ತೆರೆಯುತ್ತಾರೆ ಆ ಒಂದು ದೇವಸ್ಥಾನ. ನಂತರ ಆರು ತಿಂಗಳು ಮುಚ್ಚುತ್ತಾರೆ.
ಹ್ಮ್ ಅದು ಅದರ ಬಗ್ಗೆ ಒಂದು ಚಲನಚಿತ್ರ ಇದೆ.
ಹೌದೆ ಯಾವು ಭದ್ರಿನಂತೆ
ಹಾ
ನೋಡಿದ್ದೀರೆ ನೀವು ಆ ಒಂದು ಚಿತ್ರವನ್ನು
ಹ ನೋಡಿದ್ದೀನಿ
ಹ್ಮ್
ಹ ಹೌದು ತುಂಬಾ ಚೆನ್ನಗಿದೆ ನಾನು ನೋಡಿದಿನಿ
ಆದರೂ ಆ ಪವಾಡವನ್ನು ನೋಡಿ ಆರು ತಿಂಗಳು ಸಹ ಆ ಒಂದು ದೀಪ ಹಾಗೆ ಬೆಳಗುತ್ತ ತಾನೇ ಇರುತ್ತದೆ
ದೀಪಾಹಾರದೆೇ ಅಲ್ಲಿ ಯಾವ್ ತರಇರ್ಬೇಕು
ಹ್ಮ್
ಅದೇ ಆಚಾರ್ಯ
ಜೀವನದಲ್ಲಿ ಒಂದು ಬಾರಿ ಆದರು ಹೋಗಿ ಬರಬೇಕು ಅಲ್ಲಿಗೆ ನಂತರ ಕಾಶಿ ನಂತರ ನೇಪಾಳಿನಲ್ಲಿ ಒಂದು ದೇವಸ್ಥಾನ ಉಂಟು ಸೀತಾಮಾತೆ ದೇವಸ್ಥಾನ
ಹ್ಮ್
ಅಲ್ಲಿಗೆ ಮತ್ತೆ ಅಸಾಂ ನಲ್ಲಿ ಒಂದಿದೆ ಅಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಹ್ ಒಂದು ದೇವ ದೇವಿಯ ದೇವಿ ಆ ದೇವಿಯ ಹೆಸರು ನನಗೆ ನೆನಪಿಲ್ಲ ಆದ್ರ ಅಲ್ಲಿ ಒಂದು ದೇವಸ್ಥಾನ ಉಂಟು ನಾಸಿಕ್ ಕಾಂಬೆ ಅಂತ ಏನೋ ನೆನಪಿದೆ ಸ್ವಲ್ಪ ಆ ಒಂದು ದೇವಸ್ಥಾನಕ್ಕೆ ಮತ್ತೆ ಇದು ಇದೆ ಅಲ್ಲವೇ ಶಿವಲಿಂಗಗಳು ಅದ್ರದ್ದು ಏನೋ ಹೇಳುತ್ತಾರೆ ಎಲ್ಲವೇ
ಹ್ಮ್
ಹೌದ ಅದು ಆ ಲಿಂಗ ಹನ್ನೆರಡು ಹನ್ನೊಂದು ಲಿಂಗಗಳು ಇದ್ದವೇ ಬೇರೆ ಬೇರೆ ಕಡೆ
ಹಾಡು ಇದೆ ಆ ಹಾಡಿನಲ್ಲಿೂ ಎಲ್ಲಾ ತರದ ದೇವಸ್ಥಾನದ ಬರುತ್ತದೆ ಶ್ರೀಶೈಲ್ಯಂ
ಹಾ
ಮತ್ತೇ ಇದು ಬೇರೆ ನಮ್ಮ ಧರ್ಮಸ್ಥಳ
ಹಾ
ಹ ಆ ತರದ ಎಲ್ಲ ಬರುತ್ತದೆ ಎಲ್ಲವೇ ಹನ್ನೆರಡು ಲಿಂಗ ಜ್ಯೋತಿರ್ಲಿಂಗಳು ಈಗ ನೆನಪುಹಾಯ್ತು ಆ ಹನ್ನೆರಡು ಜ್ಯೋತಿರ್ಲಿಂಗ ನೋಡಬೇಕೆಂಬುದು
ಹೌದು ಹೌದು ಚೆನ್ನಾಗಿರುತ್ತದ್ದೆ
ಪುಣ್ಯ ಮಾಡಿರಬೇಕು ಆ ರೀತಿ ನೋಡುವುದಕ್ಕೆ
ಹ್ಮ್ ಇನ್ನೇನು ಮತ್ತೆ
ಹ್ಮ್
ಇಲ್ಲ ಮಾಡುದ್ರನೇ ತಾನೇ ಬರುತ್ತೆ ನಾವು ಮೊದಲು ಚೆನ್ನಾಗಿ ಕೆಲಸ ಮಾಡಿ ದುಡ್ಡಿದು ಕಾಸಿದ್ರೆ ಎಲ್ಲಾನು ಆಗುತ್ತದೆ
ಹೌದು
ಏನ್ ಮಲ್ಬೇಕಂತ
ದುಡ್ಡಿದ್ದರೇನೆ ಈಗಿನ ಜಗತ್ತಿನಲ್ಲಿ ಏನು ಮಾಡುವುದಕ್ಕಾದರೂ ಆಗುದು
ಅಂದ್ರೆ ಅದಂತೂ ಖಂಡಿತ
ಹ್ಮ್
ಏನೇ ಮಾಡುದ್ರು ಎಲ್ಲದಕ್ಕೂ ದುಡ್ಡು
ಹೌದು
ಹೂ
ಸರಿ ನಾನು ಮುಂದಿನ ಕರೆಯಲ್ಲಿ ಸಿಗುತ್ತೇನೆ
ಹಾ ಸರಿ ಆಯ್ತ
ಹ್ಮ್ಮ್